ಹಾ ಸುಮ್ಮ ಅದು ಕ್ಯಾಂಡೇಟ್ನೋಡಕೆ ನಿಂಧ್ ಇಲ್ಲ ಇ ಆದಲ್ಲ ಯಾವ್ದ ಕಂಪ್ಯೂಟ್ರ ಅಂಗಡಿ ಹಾ ಬಿತ್ರಿ
ಬಿತ್ತ
ಬಿತ್ರಿ ಹ್ಮ್ ಕಂಪ್ಯೂಟರ್ ಕ ಕೆಷಣ ನನ್ ತಿಂಗಗಳ ನಮ್ದ್ ಯಾವ್ ಮಾಡಿದ್ರ ನಡತ್ ಎಕ್ಸಾಮ್ ಯಾವತ್ತು ರೊಕ್ಕ ಕೊಟ್ರೆ ಮುಗಿದ ನಮಗೆ ಎಕ್ಸಾಮ್ ದಿನವಾಗಿ ಯಾವತ್ತು ಕೊಟ್ರೆ ಮುಗೀತ್ನ ಅಮ್ದ್ ಆ ಕಡೆ ಹ್ಮ್
ನಿಮ್ದೇನ್ ಪ ನಡಿತದೆ
ಬಿಟ್ಟ ಹಂಗಗೆ ಹ್ಮ ಹ್ಮ್ ಹಾಂತರ ಬಂಗಳೋರಾವ ಬಂಗಳೋರಾ ವರ್ಲ್ಡ್ ಫೋನ್ ಹಚ್ಲಿಲ್ಲ
ಎಲ್ಲ ನನ ಪಕ್ಕ
ಫೋನ್ ಹಚ್ಚಿಲ್ಲ ಅವಳಿನ್ನ ನನ್ನಚ್ಚಿದೆ ಮೊನ್ನಿ
ಏನಂದು
ಎತ್ಲಿಲ್ಲ ಫೋನ್ ಕೆಲ್ಸಕ್ಕೆ ಹಯಿದ್ನೇನ ಯತ್ದಲ್ಲನ ಹ್ಮ್
ನಿ ಮತ್ತವೆ ಎಲ್ಲಯನ
ಬೆಂಗಳೂರು ಒಂದು ವರ ಹಾಕ ಬಂತೇ ನ ಈಗ ಒಂದು ಅರ ಆಯ್ತು ಒಂದ್ ವಾರ ಆಯ್ತೇನ ಡೆಲಿವರಿ ನೀನ ಕೇಳ್ ನೀನೇ ಕೇಳು ನೋಡು ಒಬ್ಬನೇ ಹೋಗೋಣ ಇಲ್ಲ ಹ್ಮ್
ಬೈತು ನಿಮ್ದ
ಬಸಿ ವ ಟ್ರೈನಿಗೋ ಗಾರೆ
ಟ್ರೈನಿಗೋಗರ
ಹ
ಹ್ಮ್ ಹ್ಮ್ ಹ್ಮ
ಬೈಕ್ ಎಲ್ಲ ಕಾಮ ನೀ ಕಳಲ ಬೈಕ
ಕಮ್ಮಿ ಕಡೆಯಿಂದೆ ಕೊಡ್ತಾರ ಅಂತನಾ
ಹ್ಮ್ ಹ್ಮ್ಎರಡು ಸಾವಿರ ರೂಪಾಯಿ ಕಟ್ಬಕಂತೆ ತಿಂಗಳಿಗೆ ಎಡ್ ಸರ ನಮ್ಗೆ ಗೊತ್ತಿಲ್ಲ ಹಾ ತಿಂಳ ಎರಡ್ ಸಾವಿರ ಅನ್ನಸ್ತ ಹ
ತಿಂಗಳಿಗೆ ಎರಡ್ ಸಾವಿರ
ಹ
ಊಟಾ ರೂಮ
ಊಟಾ ರೂಮ್ ಅದನ್ನು ಮ ಅದಕ್ಕ ಬಾಡಿಗೆ
ಅದಕ್ಕೆಷ್ಟ
ಎಷ್ಟಾಗದಾನ
ಕೇಳಲ
ಹ್ಮ್ ಹ್ಮ್
ಹ್ಮ್ ಹ್ಮ್
ಹ್ಮ್
ಕೂಡಿ ಹದಿಮೂರು ಸಾವಿರ ರೂಪಾಯಿ ನನ್ನು
ಎಷ್ಟು ಬರ್ತಂತ
ಹದಿಮೂರ್ ಸಾವಿರ ಹೋಗದಂತೆ ಹ್ಮ್
ದಾರಿ ಏನಂತೆ
ಹದ್ಮೂರು ಸಾರಿ ಅ ರೂಮಿನ್ ಬಾಡಿಗೆ ಊಟದ್ದು
ಹ್ಮ್
ಗಾಡಿ ಕೊಟ್ಟಿದ್ದು ಎಲ್ಲ ಕೂಡ ಹದಿಮೂರು ಸಾವರ ಆಲ್ಲಂತೆ ಹ್ಮ್ ಅ ಇಬ್ಬರು ಅದಾರೆ ಅನತ್ರ ಹ್ಮ್ ಎ ಎಷ್ಟು ಹತ್ತ ಹದ್ಮೂರು ಸಾವಿರನ ಅಲ್ಲ ಊಟ ಊಟಕ್ಕ ಕಟ್ಟಾರಂತೆ ಪಿ ಜಿ ಮಾಡ್ಯಾರ ಊಟಕ್ಕೆ ಹ ಜಯ ಮತ್ಪ್ಪ ಫೋನ್ ಹಚ್ಚಿಲ್ಲ ಕೇಳದಲ್ಲ
ೇಳ್ ಮತ್ತೆ ಇಲ್ಲಂದ ಅವ ನೋ ಕೇಳ ನೋಡ್ಬೇಕು
ಏನು
ಅದೇ ಕೆಲ್ಸ ಅಲ್ಲಿ ಅವ
ಮಾ ಹ್ಮ್ ಕೆೇಳ ಹಳಾಮ ನನುಪ್ಪಣ ಹೆಚೆ ಎ ಹಚ್ಚಿದ್ದೆ ಇ ಸಂಜೆ ಕಡೆ ಆ ಬ ರಾತ್ರಿ
ರಾತ್ರಿ ಎಂಟುವರೆಗೆ ಇಚ್ಚಿರಿ
ಮಪ್ಪ ನಿ ಹಂದ ಆ ಹಂಗದಲ್ಲ ಮ ನಾನು ಯಾವಾಗಚಿದ್ದಳೇನು ಅದು ಹ್ಮ ಮನ್ಯಾಗ ಮಾತಾಡಕತ್ತರಪ ಅವಾಗಚ್ಚಿದೆ ಅಂತ ಐವ ಹಾ ಹಾ ಹಾ ರಾತ್ರಿ ಆದದ ಕಯಳಲ್ಲಜ ಬಿಸಿ ಇರ್ತಾನ ಮತ್ತಳಿ ಹಾಕತ್ತದ ವಿಜಯರುದರಿ ಕ ನಟ್ಕಳ ಸಾಲ ಅದಕ್ಕೆ ಕಷ್ಟನಿ ಎಲ್ಲ ಎಲ್ಲಾದ ಹೊರಾಗಿರ್ತಿದ್ದೆ ಹ್ಮ್ ಇಲ್ಲಕ್ಕಿ ನೂರ ಆ ಕರರಲ್ಲದು ಇನಂತ ಏನಂತೆ
ಅಲ್ಲ ಇಲ್ಲೇ ಭಾಷಣ ಬೆಂಗ್ಳೂರ್ಕಕ ಹೋಗಿ ಬಂದ ಹದಾವಲ್ಲ ಕ್ಯಾಂಡಟ
ಹ್ಮ
ಅದ್ಕ ಹೆಂಗ ಏನ್ ಸುದ್ದಿ ಅಂತ ಕೇಳಕ್ ಕುಂತೀನಿ ಎಲ್ಲಾ ಹೇಳಾವಂತಾರ ಊಟ ರೂಮ ನಮ್ ಕಡೆ ಅಂತಾಕ ಕುಂತಾರ ಬಾಳ್ಮನಿಕನ ಇಲ್ಲಿ
ಗಸ್ಟ್ ಅಂತ ಹ ಮತ್ತೆ ನೀವ ಹೋಗಿದ್ದೀರಲ್ಲ ಅಲ್ಲಿ ಅದೇ ಅಲ್ಲಿ ಹೆಂಗಗೆ ಕೊಡ್ತಿದ್ರು ಹಂದೆ
ಅಲ್ಲಿ ಎರಡು ಟಮ್ ಊಟ ಕೊಡ್
ಹಾ ಹ್ಮ್ ಹ ಸಚಿನ್ ಎಕಡೆನು
ಎವರಂಗಿಲ್ಲವಾ
ಕಂಡಿಲ್ಲ ಹ ನಳ ಪ್ರಯಂತ್ರಿಕ ಹ್ಯಾಂಡಲ್ ಕುಡುಪ ಕಿಡುಪಿನ ನ್
ಒಣ ಎತ್ತರಗಣ ನಂದನ
ಹ್ಮ್ ಅವಮ ಬಿಜಿಯ ಹ್ಮ್
ಪನ ಅತಲ್ಲಗ ಮಊಟಾ
ಒಂಬ ಸರಿ ಒರ್ರ್ ಎಷ್ಟು ಬೇಕ ಹೇಳ ನೀ ಅಜಮಾನಿಗಳು ಎಷ್ಟು ಬೇಕ ಹೇಳ ತಾಯಿಟ್ಟಿಸ ಕ ಬರ್ತಾಡ್ಯದಾನ ಹಾಕತ್ತಾರೆ ಬೆಂಗಳೂರ್ ಬೆಂಗಳೂರ್ ಮಾತಾಡಕತ್ತಾರ
ಯಾರದ
ಯಾರ ಮಾತಾಡಕತಾರ ಅದು
ಯಾರದು ಬರ್ತಡೇ
ಬೆಂಗಳೂರು ಬಾರ್ತಡೆ ಅದಕ್ಕೆ ಯಾರ ಅ
ಬಾ ಬೆಂಗ್ಳೋರುದ ಯಾರು ಪರ್ಚೆ ರೋಗ
ಯಾರಾದ್ರ ಎಂಕ್ಯಾಗ ಎಲ್ಲ ಬೆವರು ಪರಿಚಯ ಅದ ಹೆಂಕ್ಯಾಗೆ ಹ್ಮ ವಿರಾಟ್ ಕೊಹ್ಲಿ ಮಾತಾಡ್ತಾರ ತಯಪನತ ವಿರಾಟ್ ಕೊಹ್ಲಿ
ಅವ ಎಡಗಾಲಿಗೆ ಆಗಲ್ಲ ಅಂತ ಹೇಳವಾಗ
ಅಲ್ಲ ನಾವ ನಮಾಯಟ್ಟ ಆ
ಅವನ್ಾ ಎಡ್ಗಾರಿಗ ಆಗಲ್ಲ ಅಂತೇಳ ಹಂಗಗೆ ಅವಾಗ
ಏನ ಯಾರ ಮ ಲಾಸ್ಟ್ೇದ ನೀನ ಅದೆ ಅಲ್ಲಿ ಕೊಂಡಿಡ್ಬೇಕಾನೆಾ ಲಾಸ್ಟ್ನದದೆ ಎಲ್ಲಿ ಅ ಏ ಲಾಷ್ಟೇದ ಇ ಇಲ್ಲ ಹ್ಮ ನಾನ್ ಲಾಸ್ಟ್ ಆದ ಇರ್ಲಿ ನೀರ ಎಲ್ಲ ಹಂಗ ನಿನ್ನ ಆಡ್ಸಂತಿದ್ದೇನೆ ಕೊಂಡಿ
ಹ್ಮ್
ಹ್ಮ್ ಹೆಂಗೆ ಹೆಂಗೆ ಕೊಂಡಾಡ್ಸೋದ ಮತ್ತ ಕೊಂಡತ್ ಕೊಂಡಡ್ರ ಬಾಯ ಬಂದದಂತೆ
ಾ ಹಾರ್ ಹಾಕಕ್ ಬರ್ಲ ಈಗ ಹಾಕ ಈಗ ಹೊಡ್ತಾರ ಹ ಊಟ್ರ ಆಯ್ತಲ್ಲ
ಆಯ್ತಾ ಏನ್ ಮಾಡ
ಹಾ
ಏನ್ ಮಾಡಿದ್ರ
ನ ಬ್ಯಾಳೆಸರ
ಹ್ಮ್ ಹ್ಮ್ ಹ್ಮ್
ನಮ್ ಕಡೆ ಏ ಎನ್ ಮಳದ್ರ ಅಾ ನಿಮ್ ಕಳ ಯಂಡಾರರ ಮಕ್ಳ ಹೆಂಗಾರ
ಹ ನಮ್ದ ಜನ ನಗ್ನ ಆಡ ಏನ ಆಾಗಿಿಲ್ಲ ನಗ್ನ ಆದ್ಮರಿ ಮತ್ತೆ ಹೇಳ ಅಲ್ಲಿ ಆರ್ಡ್ರ ಮಕ್ಳು ಆರಾಮದ
ಮ್ ಅಲ್ಲ ನೀನ
ಕೇಳ್ಬೇಕು ಯಾರ ಎಲ್ಲಂತ
ಚ
ಯಾರು ಇಲ್ಲ ತೇಕಪ್ಪಾರೆ
ನ ನೀ ನಮ ತ ಬಡ್ತೇನೆ
ಹೇಳ್ಬೇಕು ನಂಬ್ತಾರೆ ಹೇಳ್ಬೇಕಂದ್ರೆ ನಂಬಾರಲ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್್ಮ ಹೇಳಕ್ ಬರ್ಲಪ್ಪ ನಾನ್ ನಂಬಲ್ಲ ಅಂತ ಹೇಳಿಲ್ಲ
ಮಾಡ್ತಾರ ಅವ ಯ ಂಡ್ರ್ತ ಹಾ ಸೈನ ಮ ಕನ್ ಬರ ಕತದ ಹ